ಬ
ಎಲ್ಲ ಆಯ್ತಾ ಹಕ್ಕ ಹಾ ಬಂತು
ಒಂತ ಆಯ್ತ ಅಲ್ಲೇ ಯಾರ ಇರದ್ರಿ ಮೂ ಕಕ ಮತ್ತತ್ ಅವ್ರ ಯಾರಾವ ಮ್ಯಾ ಹುಡುಗರು ಬಲ್ಲಿ ಹೊಸ್ನ್ದಿಲ್ಲ
ಮುಕ್ಕಂದರ ಅವ
ಈ ಅವ್ರ ಏನ್ ದಗದಬಗಷ ಇಲ್ಲನೆ
ವಿಟ ಗೌಡ ಉಬಾದಾನ ಗೌಡ ಉಬ ಲಟಕೆರೆಕುಮಾಗ ಗೌಡೆ ಲಟಕರೆಕುಮೆ
ಹ್ಮ್ ಹ್ಮ್ ಹ್ಮ್ ಹ್ಮ ಹ್ಮ ಹ್ಮ ಮತ್ತ ನೀ ಏನಾದ ನೋಡ್ ನಾವ ಇದೆ ಮಾತ್ರ ಕೊತ ಕುಂದಿರ್ತಿ
ಹ್ಮ್ ಹ
ತಿನ್ ಗುಂಡಾಾವ ನ ಕೊ ತಿೀ ನ ಿಿಗತ್ತ ಮತ್ತೆ ಹೆಂಗತ್ತ
ನಂ ತಗೋಬೇಕು ಕೈ ತಕೋಬೇಕು ಎಂದ ಅರ್ತನಿಂದ ನಮಗೆ ತಗೊಂಡ್ ಕಸ ತಿಂದು ಕೈ ತಕೊಬೇಕು
ಹ್ಮ ತಗ ಹ ಬಿಗೆ ತಗು ಒಂದ್ ಪ್ಲೇಟ್ ತಬೇಕ ಪಪ್ಲೇಟ್ ನ ಹಾಕೊತೀನ್ ಬಬೇಕು
ಜಲ್ದಿ ತಂಬ ಹ
ಹ
ಮಲ್ಕೊಂಡನ್ನ
ಎಕ್ಕಾ
ಹ
ಬಾವ ಇ್ದು ಅದ್ರ ಕುಂತ ಅಡುಿಗೆ ಮನ್ಯಾಗ ಬಂದು
ಹಾಕಿ ನೀ ಪ್ಲೇಟ್ ತರಕ್ ಬಂದ ಖಜರು ತಿಂತ ಅಂತ ನೀನುೊದರಾ ಕೊತ ಡ
ಅದೇ ಅಡುಗೆ ಮನಯಾಗ ಬಂದು ಅದ್ರ ಕುಂತಾ ನೋಡ ಕುಂತೀವಿ ಅಂತ
ಹನುಮಂಂತರಮ್ಮ ಮಂತರ ಅಮ್ಮ ತನುಮ ಮಾಾಮಾನ ನಾಳು
ಆ ಹ್
ಹಣುಮು ಮಾಮ ಆನ್ ಅಂತೀನಿ ಇಲ್ಲ ಹಣಮಂತ್ರಯ ಮ್ಮಮ್ಮ ಅಂತಳ. ಇಲ್ಲಯಾದಳ ಆಕಿ ಬಂದ್ಲು ಆ.
ಮಾಮಾ ಅಂತಳ ಅಲ್ ಸಾಕ್.
ಮಾಮಾ ಅಂತಳ ಅಲ್ ಸಾಕ ಅಣ್ಣ ಅನ್ನದು ಬ್ಯಾಡ್ ಅಂದ್ ಏನು. ಮಾಮಾ ಹ ಮೊದ್ಲ ಅಣ್ಣ ಅಂತಿದ್ಲಿಲ್ ಹಣಮಂತ್ರಯ. ಇದ ಎನ್ ಮಾಡ್ಕೊಂಡಿ ಮೊದ್ಲೇ ಅಣ್ಣ ಅಂತಿದ್ಲಿಲ್ ಇಕಿ.
ಹ್ಮ್
ತ್ರೆ ಅಣ್ಣ ಅಂತಿದ್ಲಿಕಿ ನಿಂಗ.
ಹ್ಮ ಗೊತ್ತಿಲ್ಲ ಆದ್ರ.
ಹ ನೋಡ ಅಕೀಗ್ ನೆನ್ಪ ಐತಿ ನಿಂಗ್ ನೆನಪಿಲ್ಲ.
ನಂಗ್ ನೆನಪಿಲ್ಲವ್ವ ಅಂತಿದ್ಲಂತೇನ.
ಹ್ಮ ಹಣಮಂತ್ರಯ ಅಣ್ಣ ಅಂತಿದ್ಲು ಅಣ್ಣ ಅಂತ ನಿನ್ ಮಗ ಇವು ಮಾಮ ಅನ್ನ ಅಂತಿದ್ವಿ.
ಇಕಿ ಇಗ್ಯಾಕ್ ಮಾಮಾ ಅಂತಳ ಅನ್ ಅಕಿ.
ಈಗ ದೊಡ್ಡ್ಯಾಕಿ ಎಲ್ಲ ತಿಳಿತದ ಎಲ್ಲಟ.
ಹ್ಮ್
ಹಣಮಂತ್ರಯ ಮಾಮಾ ಹಣಮು ಮಾಮಾ ನೋಡು.
ಸ್ಯಾನ್ಯಕವ ನೀನಾ. ಏ ಇದುರು ಆತ್ತಲ್ಲಾ ಅಕ್ ನೀನಿಂದ ಇದು ಬರ್ಯಂ ಹೇಳಿದ್ರ.
ಆ ನಿನಗ್ ದಿನ್ ಜೋಡಿ ಹಚ್ಚಿದ್ದಾ.
ಹ್ಮ್
ನಿನ್ ಜೋಡಿನೆ ಐದ್ ಐದುವರಿ ಆಗಲ್ಲ.
ಹ್ಮ್ ಹ್ಮ್ ಟೋಟಲ್ ಐದ್ ಬೇರೆ ಆತದ ಅಂದಿ ನಿಂದು.
ಹ್ಮ್ ಟೋಟಲ್ ಐ ಐದುನೂರ ಹೆಚ್ಚ್ ಈಗ್ ನಿನ್ ಜೋಡಿ ನಾನ್ ಹಚ್ಚಿದ್ದ ಅಡ್ನೇಸರಿ ಎಲ್ಲಿದ್ದು.
ಯಾರ್ಡ ಹ್ಮ್ ಯಡ್ ಸರಿ ನೀ ಹೆಚ್ಚಿದ್ ಎರಡ್ನೆ
ನಾ ಹಚ್ಚಿದ್ ಎರಡ್ನೇ ಸರಿ ನೀವು ಹಚ್ಚಿದ್ ಮುಸಾದ ನೀನು ಎರಡ್ನೇ ಸರಿ ಆಗತ್ತ ಹ್ ನೀ ಎರಡ್ ಸತಿ ಹಚ್ಚಿದಿ ಮತ್ತ್ ಹಚ್ಚಿದ ಮೂರ್ ಸರಿ ಆಗತ್ ನಿಂದ್.
ಬಂದಾವ್ ರಕ್ಕ ನಿನಗ.
ಒಂದ ರೂಪಾಯಿ ಬಂದಿಲ್ಲ ಎವ್ವ.
ಎಲ್ಲಿ ಎರಡು ರೂಪಾಯಿ ಬರ್ತವ ಅಂದಲ್ಲ ಎಲ್ಲಿ ಬಂದಾವ್ ಏನ.
ಹ್ಮ್ ಹ್ಮ್
ನನಗೂ ಬಂದಿಲ್ಲಪ್ಪ.
ನನಗ ಅಂದಿಲ್ಲ ಯಾವ ಬರ್ತನ ಹಿನಾ. ಎಲ್ಲೆವ್ ನೀ ಇನ್ನ ಐದ್ ಮಂದಿ ಜೊತಿ ಮಾತಾಡಿಲ್ ನೀ ಹಿನಾ ಕರೆಕ್ಟಾಗಿ ಈಗ ಐದ ಮಂದಿ ಜೊತಿ ಮಾತಾಡಂಗ ಆತ್. ನಾ ಎಲ್ಲ ಹದ್ನಾಕು ಮಂದಿ ಏನ್ ಹದ್ಮೂರು ಮಂದಿ ಆರ್ತಾರ.
ಹದ್ನಾಕ್ ಮಂದಿ ಹದ್ಮೂರ್ ಮಂದಿ ಅದರ್ ನಿನ್ಗ.
ಹ್ಮ್ ಮತ್ತ.
ಎಷ್ಟ ಜನ ಜೊತಿ ಮಾತಾಡಿದ್ಯಪ್ಪ.
ಹಂಗೆ ಕುಮ್ಮ್ಯಾನ್ ಜೊತಿನ ಒಂದ್ ಆರಡ್ ಮೂರ್ ಸತ ಮಾತಾಡಿನಿ ನೀನ್ ಜೊತಿ ಎರಡ್ ಸತೆ.
ಹ್ಮ ನೀನು ಫೋನ್ ನೀನೇ ಒಂದಾಗ ಐದ್ ಸತಿ.
ಐದ್ ಸತಿ ಇಲ್ಲ ಮೂರು ಸತಿ ಯಾನ್ ಮಾತ್ಯಡಿನಿ.
ನೀನೆ ಅಂದ್ಯಲ ಐದ್ ಸತೆ ಮಾತ್ಯಡಿನ್ ಅಂತ್.
ಅ ಇದ್ರಲ್ಲೇ ಎರಡ್ ಸತಿ ಹೆಚ್ಚಿನಿ ಅದ್ರಲ್ಲೇ ಮೂರ್ ಸತಿ ಹೆಚ್ಚಿನಿ.
ಸದ್ದ ಅವ್ರ ಎತ್ತಲ್ಲ ಅಂದಿ ಹೆಚ್ಚಿದ್ರ.
ಯಾರು.
ಎತ್ತಲ್ಲ ಅವ್ರ ಚಂದ್ರಾಪ್ಪರ.
ಇದ್ರ ಎತ್ತ ರೋಡ್
ಮತ್ಲೋಡ ಚಂದ್ರ ಪ್ಯರ್ ಸತ್ಯಚ ನಿತ್ಲ
ಕೀಡ್ಲಿಕ್ಕ ಇತಲ್ಲ
ಮುಂಜಲ ನೆಲ್ಲಿತಾಚ ನೆತಲ
ಹ್ಮ್
ಹ್ಮ ಜಾ ಮಕ್ಕ ನ ಬುಡಕಿ ನ ಅವ ಸ್ ಬ ನೀನು
ಎರಡು ರೂಪಾಯಿ ಬಂತ ಎರಡ್ ರೂಪಾಯಿ ಬಂತ ಬರ್ತಂತ ಗೊತ್ತತಕ್ಕ
ಬಂದಾವ
ಅಲ್ಲ ಬಂತ ಅಂದ್ರೆ ಎರ ರೂಪಾಯಿ ಆದ್ರ ಬರ ಮಾತ್ರ ಬರತವ ರಾಕ್ ಮಾತ್ರ ಬರದಿಲ್ಲ ನಂಗೆಲ್ಲ
ಬರ್ತಾ ಹಂದಿ ಸುಮ್ನೆ ಕರ್ಚಿಗಾದ್ರೂ ಆಗುತ್ತೆ ಹೌನ್ನ ಪೆಂಡಿಂಗದಾ ಅಲ್ಲಿ ಇನ್ನ ಕರೆಕ್ಾಯ ಒಂದಿಲ್ಲ
ಪೆಂಡಿಂಗ್ ಇದ್ರೆ ಆಯ್ತು ಬ ಬಂದಂಗ ಪ್ರೊಸೆಸಿಂಗ್ದಾಗ ಇದ್ರೆ ಆಯ್ತು ಅಮೌಂಟ್ ಬಂದೇ ಬರ್ತಾವ
ಹ್ಮ ನನಗೆನಪ್ಪಾ ಅದ ಯಾವ್ದ ಪೂಣ್ಯ ರೊಕ್ಕಟ್ಟತ ಒಂದಕ್ಕ ರವಿ ಮಕ್ಕಳ ರವಿ
ಯಾವು ಪಣ ಕೊಟದು
ಹಾ
ಯಾವಳ್ಪುನೆ ಕಟ್ಟತ್ತುನ್ನಕ್ಕಾ
ಇದ್ರಾಗ ಯು ಪಿ ಐ ನಂಬರ್ ಹಾಕಿರ್ತಿರಿ ಅಕೌಂಟ್ ನೀನ್ ರಕ್ ಕಟ್ಟಾ ತಂತ ವಡ್ ಸ ಸ ಸತ ಸೇತ ಒಂದು ನಮ್ಮ ಚಪ್ಪ ಹೊಡಿಬೇಕು ಅದ್ರೂ ಒಪ್ಪ
ಈವ
ಅ ಹ
ಒಂದು ತಂಗಗೆನ ಹ ಬ ಆ
ಎಟೋ ತ ಹ ಓಕೆ ಆಕಾ
ನಂಗ ತೋಡಪ
ಕರೆಂಟ್ ಹಾಕರ್ ಏನಾಗಿೈತ್ತು ನಾವು ಬಂದು ಏನ ಕರೆಂಟ್ ಕರೆಂಟ್ ಒಂದು
ಲೈಟ್ ಬಂದೆಲ್ಲ
ಯಾವಾಗ ಬರ್ತಾವನ್ನ ಕುಂತವಿ ನವು ಒಂದ್ ಯಾವಾಗ ಹೋಗೇವೆ ಅನ್ಿದ್ದೇವಿ
ಇವತ್ ಯಾಕ ಲೈಟ್ೋಗ್ಬಿಟಪ್ಪ ಏನ್ಗೈತೆರಿ
ಒಂದು್ ಮುಂಜೆೆಯಲ್ಲಿ ನಮಗೆ ಬಲ ಇಟಾಕಣ
ಹಾ
ಈಗ ಯಾಕಾನ ಕರೆಕ್ಟ ಲೈಟ್ ಆಗ ಕೊಡಲ್ಲ ಲೈಟ್ ಕರೆಕ್ಟ ಆ ಕೊಡಲ್ಲ
ಹ ಅವಾಗೇವು
ನಿ ದಿನಕ್ಕೆ ಸುಲಭವಾಗಿ ಚಿಂತೆಯನೂ ಕೊಡತು ಮೊದ್ಲನ್ನ ಚಚನ ಕೊಡ್ತದವಾಗ
ಚಾರ್ಜ್ ಇಲ್ವಾ ಫೋನ್ ಆಗಿ
ಚಾರ್ಜ್ ಇಲ್ಲಿ ಹೇಳ್ ಒಂದ್ ೋನ್ ಸ್ಚ್ ಕೆ ಬರ ಗಟೆ
ಹಾ
ಹಂತ ಕಲ್ಲದಕ್ಕ
ನಿನ್ನಂತಲ್ ಚಾರ್ ಇಟ್ಕಕೊಂಡು ಅಂದೇ ಇತ್ತಲ್ಲೇ ಬಷೆ ಎಲ್ಲ ಐತಿ ಅಂತ ಏನ ಕೇಳಿಲ್ಲ
ಹ್ಮ್ ನಮಗ ಒಂದು ಶೋ ಹಾಗಿ ಕುಂತಿ ಬಿಡ್ತಿದ್ದವ ಫೋನ್ ನೋಡ್ಕೋಅಂತ ಅಂದೇ ನಾನು
ಹ ಹಂಗೆ ಅಂದ್ಯಾ ಸುಮ್ ತಕೊ
ನಾವ್ ಗಾಡಿಗಿದ್ರೆ ಅವಶ್ಯಕತೆ ಇಲ್ವಾ ಅಲ್ಲಿ
ಬೆಂಗ್ಳೂರಾಗ ಕಾರ್ ಗಡಿಯಾಗ್ ಇರ್ತರೇನು ನೀವು ಕಾರ್ ಗಡಿಯಾಗ್ ಚಾರ್ಜ್ ಇಡ್ತರಿ ನೀವು
ಹ್ಮ್ ಮತ್ತೆ
ಅದ್ರಲ್ಲಿ ಲೈಟ್ ಇರ್ತಾದೇನು
ಎಲ್ಲ ಇರ್ತವೊ ಅದ್ರ ಒಳ್ಳಗ
ಅದ ಎಲ್ಲಿಂದ ಬರ್ತವಾ ಲೈಟ್ ವೈರಯು
ಬ್ಯಾಟ್ರಿ ಇರ್ತದಲ್ಲ
ಬ್ಯಾಟ್ರ ನೀ ಇರ್ತದಾನ ಅಲ್ಲಿೇ
ಹ್ಮ್
ಮತ್ತೆ ಹೇಳಿ ಕೇಳಿಸ್ತಾಯಿತೇನ
ಅಯ್ ಕೇಳಣ್ಣ ತಂಗಿ ಏನಾರ ಮತ್ತೆ ಏನಾರ ಹಾಕ್ಕ ಹಾಕಿದಲ್ಲ ಏನಾರ ಹಾಕಿ ತಿನ್ನಬೇಕು
ಹ್ಮ
ಎಷ್ಟು ಸಾಲ ಹಾಕಿ
ಮೂರು
ಯಾವ್ಯಾವು
ಎರಡು ಹೆಣ್ಣು ಎರಡು ಗಂಡು
ಹ್ಮ್ ಹ್ಮ್ ಫಸ್ಟ್ ಒಂದ್ ಗಂಡೇನು
ಇಲ್ಲ ಫಸ್ಟ್ ಹೆಣ್ಣಾ ಸೆಕೆಂಡ್ ಹೆಣ್ಣಾ ಮೂರು ಗಂಡು
ಮೂರನೇದು ಗಂಡ
ಹ್ಮ್
ಆಯ್ತ ಟೈಮ್ ಆಯ್ತತ್ ಕಟ್ ಮಾಡ್ಲೇನೆ ಈಗ ಹತ್ತು ಮೂವತ್ ನಿಮಿಷ ಆಯತಲ್ಲ
ಹ್ಮ ಕಟ್ ಮಾಡರಿ
ಹ್ಮ್ ಒಂಬತ್ತುವರೆ ಆಯ್ತು ಅವಾಗವ್ವ